ಹಲೋ.
ನಾ ಮೇಲ್ ಕಿಶನನು ಸಮಾಚಾರಾ.
ಏನು ಇಲ್ಲಾ ರಾಜು ಏನ್ ಮಾಡ್ತ ಇದ್ದಿಯಾ.
ಒಂದೋ. ಹ್ ಹೌದಾ. ಅಹ ಗ್ಲಾಸ್ ರೂಮ್ ಫೈಲೈಟ್ಸ್ ಅಂತ ಒಂದು ಮ್ಯಾನಿವೆ ನೋಡ್ತಿದ್ದೆ.
ಹೂ ಅದ್ಕೇನ್ ಮಾಡಣಾ ಅನ್ ಫೋನ್ ಮಾಡದು ಹೆಂಗೆ. ಊಟಾ ಇನ್ನ ಇಲ್ಲಾ ಇಡ್ಲಿ ಮಾಡ್ತವ್ರೆ ಈಗಾ. ನಿಮ್ಮನೇಲೆ.
ಈ ನಮ್ಮ್ ಮನೇಲಿ ನಾನು ಇವಾಗ ಚೀಝ್ ಮ್ಯಾಗಿ ಮಾಡಿದ್ದೆ.
ಹೌದಾ.
ಹ್ಮ್ ಚೀಝ್ ಮ್ಯಾಗಿ ಚೀಸ್ತ್ ಹ್ಹೂ. ನಾನ್ ಮಾಡತ್ತನೆ ಇರ್ತೀನಿ ಚೀಸ್ ಮ್ಯಾಗಿ ಮಾಡ್ತಾ ಇರ್ತನಿ ವೈಟ್ಸ್. ತ್ತೊಸ್ ಸ್ಪಾಸ್ತಾ ಮಾಡ್ತಾ ಇರ್ತೀನಿ.
ಔ ದನಲ್ಲ್. ಮ್ಯಾಗಿ ತ್ತಿಂದೆ ನನ್ ಮ್ಯಾಗಿದ. ತಿಂದೆ ಒಂದಾ ಅಬ್ಬಬಾ ಅಂದ್ರುನು ಒಂದ ಐದ ವರ್ಷಾ.
ಇದ್ಕೆ.
ನಾನ್ಗ್ ಸೆಟ್ಟ ಅಗಲ್ಗೆ ಇಷ್ಟ ಆಗಲ್ಲ ಒ್ ತರ ಆಗ್ಬಿಡುತ್ತೆ.
ಏಯ್ ಚೀಸ್ ಮ್ಯ ನಾನ್ ಮಾಡೋದು ಒಂದ್ಸತಿ ಚೀಸ್ ಮ್ಯಾಗಿ ಮಾಡ. ತಿನಿ ತಿನ್ದ ನೋಡು. ಮ್ಯಾಗಿ ಈ ತರಾನೇ ಇರಲ್ಲ ಅದು ಮ್ಯಾಗಿಗೂ ಅದಕ್ಕೂ ಹೆವಿ ಡಿಫ್ರೆನ್ಸ್ ಇರುತ್ತೆ. ಟೆನ್
ಹ್ಮ ನನಗೆ ಅತ್ತಂತಿನ. ಮುಂದಿನ ದಿನಾನೇ ಹೊಟ್ಟೆ ನೋವ್ ಬಂದ್ಬಿಡುತ್ತೆ ತಿನ್ನಾಕೆ ಒಂದಥರ ಅವ ತಿಂದಾನ ನನಂದ ಆಯ್ತು ಒಂದ ಆತ್ತತ್ರರ ಒಂದ್ ನಾಲ್ಕರಿಂದ ಐದ್ ವರ್ಷ ಆಗಿರುತ್ತೆ ತಿಂದಿನ ನನಗಿಷ್ಟನೆ ಆಗಲ್ಲಪ. ಬೇರೆ ತಿಂತೀನಿ ಪಾಸ್ತಾ ಅವೆಲ್ಲಾ ತಿನ್ಬೋದು.
ಹ್ಮ ವೈಟ್ ಸಾಸ್ ಪಾಸ್ತಾನು ಮಾಡ್ತೀನಿ ಅದು ವೈಟ್ ಸಾಸ್ ಪಾಸ್ತ ಅಂತೂ ಮಸ್ತ್ ಆ ಒಳ್ಳೆ ಫೈವ್ ಸ್ಟಾರ್ ಹೊ ಎಲ್ಲಾ ಮಾಡ್ತಾರಲ್ಲ. ಫೈವ್ ಸ್ಟಾರ್ ಹೋಟೆಲ್.
ಹ್ಮ ಹ ರುಚಿ ಇರುತ್ತಾ.
ಹ್ಮ್ ಅದೇ ಯಾವತರ ಸಕ್ಕದಾಗಿ ಇರುತ್ತೆ ಏನೋ ಸೈಪು ಇದ್ರ ತರ ಇರುತ್ತೆ ಅನ್ಕೊ
ಹ್ಮ್
ಎಲ್ಲಾ ಫೈವ್ ಸ್ಟಾರ್ಶ ಈಗ ನಾವೆಲ್ಲಾ ಸ್ಟಾರ್ಟರ್ಸ್ ಎಲ್ಲ ತಿಂತಿವಿ. ಹ್ಮ್ ನಂತಮ್ಮ ಇಷ್ಟ ಪಟ್ ತಿಂತಾನೆ ಇ
ಮನೇಲಿ
ವಿಶೇಷ ಮನೆ ನಮ
ಸುಶಾಂಕ.
ಶಶಾಂಕ ಪ್ರೀತಮಾ ಅವರೆಲ್ಲ ಇ ತ್ತಲ್ಲ ಅವರು ಎಲ್ಲ. ತಿಂತಾರೆ ಅವರು ಎಲ್ಲ ಬಂದ್ ಕೇಳಿ ಮಾಡ್ಸ್ಕೊತ ಇರ್ತಾರೆ. ಹ್ಮ್ ಅವ್ರಿಗೂ ಸಕತ್ ಇಷ್ಟ ನಮ್ಮಮ್ಮಂಗೂ ಇಷ್ಟ ತಿಂತಾರ ಅವರೂನು. ಏನು ಇಲ್ಲ ರಾಜೀವ್ ಸಿಂಪಲ್ ಅದು ಮಾಡ ಬಕೆ
ಹೌದಾ ಹೆಂಗ್ ಮಾಡದದು.
ಈಗೇನ್ ನಾರ್ಮಲ್ ಈಗ ಪಾಸ್ತ ತಗೋಬರ್ತೀವಲ್ಲ.
ಹೊ.
ಪಾಸ್ತಾದಲ್ಲಿ ಎರಡ್ ಮೂರ್ ತರ ಪಾಸ್ತಾ ಇರುತ್ತೆ ಎಲ್ಲೋ ಪಾಸ್ತಾ ಒಂದ್ ಇರುತ್ತೆ ವೈಟ್‌. ಪಾಸ್ತಾ ಒಂದಿರುತ್ತೆ ಆಮೇಲೆ ರಿಂಕಲ್. ಪ್ರ್ರಿಂಕಲ್ ಪಾಸ್ತ ನಾನು ಯಲ್ಲೋ ಪಸ್ತ್ ಮಾಡೀದಿನಿ ವೈಟ್ ಪಾಸ್ತ. ಚಾಲು ಮಾಡಿದಿನಿ.
ಹ್ಮ್
ಹ್ಮ್ ಏನ್ ಇಲಾಜಿ ಪ್ಯಾಕೆಟು. ಅದರನ್ನ ಇದು ಸೇಮ್ ಹಪ್ಳ ಬರಲ್ವಾ ಹಪ್ಳಾ ತರ ಇರುತ್ತೆ.
ಹೌದಾ ಹ್ಮ.
ಹಾ ಅಂದ್ರೆ ಹಪ್ಳಾ ತರ ಅಂದ್ರೆ ಆ ಶೇಪ್ ಶೇಪ್ ಅಷ್ಟ ಅದು ಹಪ್ಲಾ ತರ ಇರುತ್ತೆ ಅದನ್ನ ಗಟ್ಟಿ ಗಟ್ಟಿಗೆ ಬೋಟಿ. ಅಂದ್ರೆ ಬೋಟಿ ತರ ಇರುತ್ತೆಲ್ವ ಐದ್ ರೂಪಾಯಿಗೆಲ್ಲ ಮಾರ್ಕೊಂಡ್ ಬರ್ತಾರಲ್ಲ ಬೋಟಿ ಹ್ಮ್ ಆತರ ಇರುತ್ತೆ.
ಹ್ಮ್
ನ್ನ ನಾವು ಇದ್ ಮಾಡ್ಕೊಂಡು. ಫಸ್ಟು ಒಂದ್ ಬಾಂಣ್ಲಿಗೇ. ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡು ಆ ಪಾಸ್ತ ಹಾಕ್ತೀವಿ.
ಹಾ
ಆ ಪಾಸ್ತಾ ಅಕ್ಬಿಟ್ಟು.
ಹ್ಮ್
ಹ ನೀರ್ ಹಾಕ್ಬಿಟ್ಟು ಬೇಯಿಸದು.
ಹೌದಾ ಹ ಹಂಗೆ
ಟಾಕ್ಬೇಕು ಯಾಕೆ.
ಬೇಯಸ್ಗೊಂಡು ಆಮೇಲೆ ಸ್ವಲ್ಪ ಆಯಿ ಆಯಲ್ ಹಾಕ ಹಾಕ ಯಾಕ್ ಗೊತ್ತಾ ಅ ವಾಟ್ರ ಅಲ್ಲಿ ಬೇಯಿಸ್ಬೇಕರೆ ಎಲ್ಲ ಅಂಟ ಅಂಟ ಅಂಟ ಅಂಟ ಆಗ್ಬಾರ್ದು ಅಂತ ಅಷ್. ಸ್ಟಿಕ್ಕಿ ಆಗ್ಬಾರ್ದು ಅಂತ ಎಣ್ಣೆ ಹಾಕ್ಬೇಕು.
ಒಟ್ಟನಲ್ಲಿ ಮಾಡ್ತೀಯ ಅನ್ಕೊ ನೀನು ಮ್ಯಾಗಿ ಆ ಪಾಸ್ತಾ ಎಲ್ಲ. ಮಾಡ್ತಿಯ ಒಂದ್ಸಲಿ. ಹಾ ಮಾಡು ನಾನು ಬರ್ತೀನಿ.
ಹ್ಮ್ ಕೇಳಸ್ಕೋ ಫುಲ್ಲು ಡಿಶ್ ಎಷ್ಟ್ ಸಿಂಪಲ್ಲು ಅಂತ.
ಹ್ಮ ಹ್ಮ್
ಎಣ್ಣೆ ಹಾಕಿ ಬೇಯಿಸ್ಕೊಂಡ್ಮೇಲೆ ಪಾಸ್ತ ಸೈಡ್ ಈಗ ವೈಟ್ ಸಾಸ್ ಮಾಡ್ಕೊಬೇಕು ವೈಟ್ ಸಾಸ್ ಮಾಡಕೆ ಫಸ್ಟ್ ನಾರ್ಮಲ್ ಈ ಬಾಣ್ಲಿ ನಮ್ಮನೇಲಿ ಒಂದು ಬಾಂಡ್ಲಿತಲಾ?
ಹಾ
ಬಾಂಡ್ಲಿಗೆ ಸ್ವಲ್ಪ ಬಟ್ಟರ್ ಗಿಟ್ಟರ್ ಹಾಕೊಂಡು
ಹುಂ
ಬಟರ್ ಹಾಕಾದ್ಮೇಲೆ ಅದನ್ನ ಬಟರ್ ಎಲ್ಲ ಮೆಲ್ಟ್ ಆದ್ಮೇಲೆ ಸ್ವಲ್ಪ ಗೀ ಆಡ್ ಮಾಡ್ಕೊಂಡು
ಹ್ಮ್ ಯಾತುಪ್ಪ ವ ಇದು ಯು ವ ಯಾತುಪ್ಪ ಹಾಕೋದು? ಜಿ ಆರ್ ಬಿ. ದ ಇಲ್ಲಾ ಮಾಮ
ಜಿ ಆರ್ ಜಿ ಆರ್ ಬಿ ನಂದಿನಿ. ನಮ್ಮನೇಲಂದ್ರೆ ಇದು ಊರಿಂದ ತರ್ಸ್ ಇವಿ
ಹಾ ಹಾ ಹ.
ಊರಿಂದ ಬೆಣ್ಣೆ ತರ್ಸ್ ಮಾಡ್ಕೊಳ್ಳೋದು.
ಅಮೇಗೆ
ಇಕ್ಕೆ ಅ ಅ ಬ್ ಅ ಬೆಣ್ಣೆ ಹಾಕಾದ್ಮೇಲೆ ಆ ತುಪ್ಪ ಆಡ್ ಮಾಡ್ಕೊಂಡು ಕರ್ಗಾದ್ಮೇಲ್ ಸ್ವಲ್ಪ ಮೈದ ಹಸಿಟ್ ಆಡ್ ಮಾಡ್ಕೊಂಡು
ತರಾದಿಕೆ ಹ್ಮ್ ಹಲೊ. ಸ್ವಲ್ಪ ಅದೆ ರೋ ಬರ್ಲಿ ಬರ್ಲಿ ಅಂತನ ಅ
ಹ್ ಅದಕಾದ್ಮೇಲೆ ಊ ನಾರ್ಮಲ್ಸ್ ಸ್ಪೖಸಸ್ ಚಿಲ್ಲಿ ಪ್ಲೆಕ್ಸು ಆರಿಗ್ಯಾನೋ ಇದೆಲ್ಲಾ ಹಾಕ್ಬುಟ್ಟು ಅತರ ಅದು ಹಾಕ್ಬುಟ್ಟು ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲುಯ್ಕೋಬೇಕು ಇದಕ್ಕು. ಮಿಲ್ಕುಗೆ ನಿ ನಿ ಮಿಲ್ಕ್ ನೀರಾಕಲ್ಲ ನೀರಾಕಂಗಿಲ್ಲ ಗಿಟ್ಟಿ ಮಿಲ್ಕೆ ಹಾಕೊಂಬೇಕು.
ಹಾ
ಹ್ಮ್ ಗಟ್ಟಿ ಮಿಲ್ಕ್ ಹಾಕೊಂಡು ನೀಟಾಗಿ ಹ ಅದನ್ನ ಅಂದ್ರೆ ಗಂಟು ಬರ್ದಂಗೆ
ಹಾ
ಇದ್ ಮಾಡ್ಕೊಂಬೇಕು ಹ ತಿರುಗುಸ್ಕೊಂಬೇಕು ನೀಟಗಿ ಗಟ್ಟಿಗೆಲ್ಲಾ ಇರುತ್ತಲ್ಲಾ ಅದನ್ನೆಲ್ಲ ಒಡ್ಕ ಕೊಂಡು ತಿರುಗಿಸ್ಕೊಂಡಿ ಗಂಟ್ ಗಂಟ್ ಆಗ್ದಂಗೆ ತಿರುಗುಸ್ಕೊಂಡ್ಮೇಲೆ ಅ ಅ ಆಮೇಲೆ ಪಾಸ್ ತ ಹಾಕೊಬೇಕು.
ಹಾ
ಪಾಸ್ತಾ ಹಾಕೊಂಡು ಅದ್ರ ಮೇಲೆ ಚೀಸ್ ಪೇಪರ್ ಬರುತ್ತಲ್ಲ
ಹ ಹಾ ಗೊತ್ತಾಯ್ತು.
ಚೀಸ್ ಪೇಪರ್ ಉದುರ್ಸಿ ಅದು ಇನ್ನೊಸ್ವಲ್ಪ ಆ ಆರಿಗೇನೂ ಚಿಲ್ಲಿ ಪ್ಲೆಕ್ಸ್ ಹಾಕೊಂಡು
ಹ್ಮ
ಇದ್ ಮಾಡ್ಕೊಬೇಕು.
ಹ ಹೌದಾ
ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆಫ್ ಅಂದ್ರೆ ಇದು ಕಮ್ಮಿ ಒಲೆ ಕಮ್ಮಿ ಒಲೆಲಿ ಬೇಯಿಸ್ಕೊಂಬೇಕು.
ಹೌದಾ ಸರಿ ಸರಿ ಹಂಗಾದ್ರೆ. ಒಟ್ನಲ್ಲಿ ಮಾಡ್ತಿಯ ಅನ್ನು ನೀನು ಅವೆಲ್ಲಾ.
ಅಷ್ಟೇ ಹಾಗ್ ಮಾಡ್ಕೊಂಡ್ರೆ ಮುಗೀತು.
ಹ್ಮ್ ಮತ್ತೆ ಇದು ಗೋಬಿ ಮಾಡಕ್ ಬತ್ತದಾ ಗೋಬಿ ಎಲ್ಲ ತಿನ್ನದು ಸುಮ್ನೆ ಅಲ್ಲ.
ಈ ಗೋಬಿ ಮಾಡ ಮಾಡಕ್ ಹುಂ ಮಾಡಕ್ ಬರುತ್ತೆ ಬಟ್ ಅಂದ್ರೆ ಡ್ರೈ ಗೋಬಿ ಎಲ್ಲ ಮಾಡಕ್ಕೆ ತಲೆ ನೋವು ಎಣ್ಣೆಲ್ ಕರಿಬೇಕ್
ಎಣ್ಣೇ ಕರಿಬೇಕು ಹೌದು ಹ್ಮ್ ಹೂಕೋಸು ಎಲ್ಲ ಹತ್ಕೊಂಡು ಹೌದೌದು.
ಅದೆಲ್ಲಾ ಹಾ ಒಂದು ಬೇಕದ್ರ ಡ್ರೈ ಗೋಬ್ ಆತರ.
ಹೌದಾ ಹ್ಮ ಹ್ಮ್.
ಹ್ಮ್
ಕೇಳ್ಸ್ತಿಲ್ಲ ಕರೆಕ್ಟಾಗಿ ಮಾತಾಡ್ತಿರೋದು ಬ್ರೇಕಾಗ್ತಿದೆ ವಾಯ್ಸು. ಹ ನೀ ಮಾತಾಡೋದು ಕೇಳಸ್ತಿಲ್ಲ ಕರೆ
ಇವಾಗ ಕೇಳಿಸತಯ್ತಾ.
ಹಾ ಕಳ್ಸ್ತೇತಿ ಹೇಳ್.
ಅವಾಗಿಂದನೂ ಬ್ರೇಕ್ ಆಯ್ತ ಐತ.
ಇಲ್ಲ ಯಾ ಒಂದ್ ನಿಮಿಷ. ಹಿಂದ.
ಹ್ಮ್ ಹ್ಮ್
ಕೇಳಿಸತಿರ್ಲಿಲ್ಲ.
ಅದೇ ಬ್ಲೂ ಟೂತ್ ಆಕೊಂಡಿದ್ದೇ ಅದಕ್ಕೆ.
ಹೌದಾ
ಹ್ಮ ಹ್ಮ. ಅಸ್ಟ ಈಸ್ಏನ. ಇಲ್ಲ ಅದ್ ಮಾಡ್ಕೊಂಡ್ರೆ. ಆಗುತ್ತೆ ಮನೇಲ್ಲೇ ಆಗುತ್ತೆ ಏನೊಂದು ಮುನ್ನೂರು ರೂಪಾಯಿ ಬೇಕು ಬಟರು ಚೀಸು. ಪಾಸ್ತಾ ಎಲ್ಲಾ ಸೇರಿ ಹಾ. ಬಟ್ ಆದ್ರೆ ಅದೇ ಫೈವ್ ಸ್ಟಾರ್ ಅಲ್ಲ ಎಲ್ಲಾ ತಿಂತೀನಿ ಅಂದ್ರೆ ನೀನು ಒಂದ್ ಪ್ಲೇಟ್ ಇನ್ನೂರ. ಏಯ್ಟಿ ರುಪೀಸು ಇನ್ನೂರ ಎಂಬತ್ತು ರೂಪಾಯಿ ಒಂದು ಪ್ಲೇಟು.
ಹೌದಾ ಆಗ ಇದೇ ಮೇಲು ಮನೇಲಿ ಮಾಡದೆ ಮೇಲು.
ಮನೇಲಿ ಆರಾಮ ಮಾಡ್ಕೊಂಡ್ರೆ ಒಂದ್ ಐದಾರು ಪ್ಲೇಟ್ ತಿನ್ಬೋದು.
ಹೌದೌದು.
ಹ್ಮ ಅಷ್ಟೆ ನೀನು ಅಡಗೆ ಗಿಡಿಗೆ ಏನು ಮಾಡ
ನನ್ಗ ಮಾಡಕ್ ಬರಲ್ಲ ಮಾಡದ್ರೆ ಒಂದ ಅನ್ನ ಬಯಸ್ತೀನಿ ಅನ್ನ ಬಸ್. ಅಷ್ಟೇ ಅಲ್ಲ ನಾವು. ಅದಕ್ಕೆ ಆದ್ಬಿಟ್ರೆ. ಟಿ ಕಾಫಿ ಮಾಡತೀವಿ. ಬಿಟ್ಟು ಬೇರೆ ಬರಲ್ಲ. ಹ್ಮ್
ಹಾ ಟೀ ಕಾಫಿ ಇನ್ನಾ ಒಗ್ಗ್ರರಣೆ ಹಾಕಕ್ಕೆಲ್ಲ ಬರಲ್ವಾ.
ಹೇಳ್ಕೊಡ್ಬೇಕು ಒಂದೊಂದೇ ಹಿಂಗ ಹೆಂಗ್ ಎಣ್ಣೆ ಹಾಕೋಬೇಕು ಅದಕ್ ಸಾಸಿವೆ ಹಾಕ್ಬೇಕು ಈರುಳ್ಳಿ ಟಮಾಟೊ ಆತರ ಎಲ್ಲ ಹಾಕ್ಬೇಕ್ ಒಂದ್ಸ ಆತರ ಹೇಳ್ಕೊಟ್ರೆ ನಾನು ಮಾಡ್ಬೋದ್. ಎಲ್ಲ ಅವೆ. ಕಷ್ಟ ಆಗುತ್ ಸ್ವಲ್ಪ ಇಲ್ಲಿ. ಒಂದ್ಸಲಿ ಇದ್ ಮಾಡಿದ್ದೆ ರೊಟ್ಟಿ ರೊಟ್ಟಿ ಮಾಡ್ ಇದ್ ನಾನೇ ಮಾಮೂಲಿ ನಾನೇ ಹಿಟ್ಟೆಲ್ಲ ಕಲ್ಸ್ಬಿಟ್ಟು ಒತ್ ಬುಟ್ಟು ಕ್ಲೀನಾಗೆ ಆ ರೊಟ್ಟಿ ರೊಟ್ಟಿ ಚಪಾತಿ ಚಪಾತಿ ಮಾಮೂಲಿ. ಹ ಗೋದಿ ಹಿಟ್ಚಪಾತಿ. ಹಿಟ್ಟನ್ನ ಕಲ್ಕ್ಸೊಬಿಟ್ಟು ಹಿಟ್ಟು ನೀರು ಉಪ್ಪು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಕಳ್ಸ್ಕೋಬು ಹ
ಹ್ಮ್ ಆತರ ಚೆನ್ನಾಗಾಗಿತ್ತಾ?
ಚೆನ್ನಾಗಾಗಿತ್ತು.
ಏ ಸಕತ್ ರಜ ಮಾರಾಯ ಚೀಸ್ ಮ್ಯಾಗಿ ಮಾಡೋದು ಈಸಿ ಅಷ್ ಷ್ಟೆ ಸೇಮ್ ಈಗ ನಾರ್ಮಲ್ ಮ್ಯಾಗಿ ಮಾಡ್ತಿವಲ್ಲ ಆ ಆ ಅದ್ ಅ. ಅದನ್ನೆಲ್ಲಾ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಮ್ಯಾಗಿ ನಾರ್ಮಲ್ ಬೇಯಿಸ್ಕೊಂಡು ನೀರ್ ಹಾಕೊಂಡು ಮಸಾಲೆ ಆಡ್ ಮಾಡ್ಬಿಟ್ಟು
ಹಾ
ತ್ತಿಗೆ ಚಿಲ್ಲಿ ಫ್ಲೇಕ್ಸ್ ಆರಿಗೇನೊ ಹಾಕೊಂಡು ಉಪ್ಪು ಖಾರ ಸ್ವಸ್ವಲ್ಪ ಹಾಕೊಂಡು ಹಂಗೆ ಅದೇ ಮ್ಯಾಗಿ ಮಸಾಲ ಬರುತ್ತಲ್ಲಾ
ಗೊತ್ತಾಯ್ತ್ ಗೊತ್ತಾಯ್ತ ಗೊತ್ತು ಮ್ಯಾಗಿ ಮಸಾಲ.
ಅದನ್ನು ಮ್ಯಾಗಿ ಕುದಿಯುತ್ತಾ ಇರುತ್ತಲ್ಲ ಮ್ಯಾಗಿಗೆ
ಹ್ಮ್
ಆಮ ಕುದಿ ತ್ತಾಯಿರೋ ಮ್ಯಾಗಿಗೆ ಆಡ್ ಮಾಡ್ಕೊಂಡು
ಹಾ
ಟಾಗ್ ಮಿಕ್ಸ್ ಮಾಡ್ಬಿಟ್ಟು ಚಿಲ್ಲಿ ಫ್ಲೆಕ್ಸ್ ಆರಿಗೆನೊ ಎಲ್ಲ ಅಂದ್ರೆ ಅದ್ರದ್ದು ರುಚಿ ಬರ್ಬೇಕು ಬಾಯಿಗೆ ಆತರ ಮಾಡಿ ಆಮೇಲೆ ಅದ್ರ ಮೇಲೆ ಲಾಸ್ಟಲ್ಲಿ ಚೀಸು
ಹೌದಾ?
ಅದನ್ ಹಾಕ್ಬಿಟ್ಟು ಮುಚ್ಬಿಟ್ಟಿ ಸ್ಟೀಮ್ ಸ್ಟೀಮಲ್ಲಿ ಚೀಸು ಕರ್ಗಬೇಕು. ಹೋಗಿ ಹ ಅಬೇ ಅಬೇಲಿ ಕರಗ್ಮೆಲೆ ಮಿಕ್ಸ್ ಮಾಡ್ಬಿಟ್ಟು ಒಂದು ಇದು ಕಡ್ಮೆ ಉರಿಲಿ ಕುಕ್ಕ ಹಾಕ್ ಬಿಟ್ರೆ ಅಷ್ಟೇ ಚೀಸ್ ಮ್ಯಾಗಿ ರೆಡಿ. ಸರಿ ರಾಜು ಆಯ್ತು ತೊಗೊ